ಹಲೋ
ಅಲೋ ನಿರ್ಮಲಾ ಅವ್ರೆ ಎಲ್ಲಿದಿರ?
ಹಾ ಹೊರಗೆ
ಹೌದಾ ಇದು ನೀವೇನ ಪಾರ್ಲರ್ ಎಲ್ಲ ಕಲ್ತಿದ್ರಂತಲ್ಲ ಎಲ್ ಕಲ್ತಿದ್ರಿ.
ಅದು ನಮ್ಮ್ ಕೆಟಗರಿಗೆ ಫ್ರೀ ಇತ್ತು ಆವಾಗ ನಾನ್ ಪಿ ಯು ಸಿ ಮಾಡಿದ್ನಲ್ಲಾ
ಹಾ ಹಾ
ಅವಾಗ ಒಂದ್ ಮಂತು ಫುಲ್ ಹುಷಾರಿಲ್ದಂಗ್ ಆಗಿತ್ತು ಹಂಗಾಗಿ ನಾನ್ ಡಿಗ್ರಿ ಜಾಯ್ನ್ ಆಗಿರ್ಲಿಲ್ಲ.
ಹಾ ಹಾ
ಹ್ಮ್ ಮನೇಲ್ಲೇ ಇದ್ದೆ ಅವಾಗ ಈ ತರ ನಮ್ ಕೆಟಗರಿಗೆ ಫ್ರೀ ಇದೆ ಅಂತ ಹೇಳಿದ್ರ.
ಹಾ
ಆವಾಗ ಹೋಗಿದ್ದೆ.
ಹೌದ ಎಲ್ಲಾ ಕಲ್ತ್ಕೊಂಡ್ರ ಅಲ್ಲೆಲ್ಲಾ ಚೆನ್ನಾಗಿ ಹೇಳ್ಕೊಟ್ರೆ ಗೌರ್ಮೆಂಟ್ ಕಡಿಂದರಿತ್ತೆ.
ಹಾ ಗೌರ್ಮೆಂಟ್ ಕಡೆಯಿಂದಾನೇ ಇತ್ತು. ಹ್ಮ್ ಎಲ್ಲಾ ಹೇಳ್ಕೊಟ್ರು ಮತ್ತೆ ಅದಾದ್ಮೇಲೆ ಮತ್ತೆ ಒಂದ್ ಟೆನ್ ಡೇಸ್ ಎಕ್ಸ್ಟ್ರಾ ಇತ್ ಅಂದ್ರೆ ಇದು ಬೇಸಿಕ್ ಕಲ್ತ ಆದ್ಮೇಲೆ ಅಂತ
ಹಾ
ಅದನ್ನ ಏನ್ ಕಲಿಯಕ್ ಹೋಗಿಲ್ಲ ಈಗ್ ಬೇಸಿಕ್ ಏನಿತ್ತು ಅದನ್ನೆಲ್ಲಾ ಕಲ್ಕೊಂಡಿದ್ದೀವಿ
ಹೌದು ಯಾವ್ದ ಯಾವ್ದಾದಾರ್ ಕ್ಲೈಂಟ್ ಮೇಲೆ ಮಾಡಿದೀರಾ ಕ್ಲೈಂಟ್ ಹತ್ರ ಯಾವ್ದಾರ ತಗೊಂಡಿದರಾ ಪ್ರಾಜೆಟ್ ಅಥವಾ
ಹ್ಮ್ ಮಾಡಿದ್ದೀನಿ ಮೇಕಪ್ ಮಾಡಿದ್ದೀನಿ ಹಾ ಕಸ್ಟಮರ್ಸ್ಗೆ ಫಾಷಿಯಲ್ ಇಂದ ಹಿಡಿದು ಏರ್ಕಟ್ಟು ಐಬ್ರೋ ಎಲ್ಲ ಮಾಡಿದೀನಿ
ಹೌದೆ ಇವಾಗ ಅದು ಒಳ್ಳೆದ ಭೂಮಿ ಬಿಸ್ನೆಸ್ ಇದೆ ಅದ್ನೇ ಯಾಕ ನೀವ್ ಮುಂದುವರ್ಸಾಬಾರ್ದು
ಮಾಡ್ಬೇಕು ಬಟ್ ಅದಕ್ಕೆ ಮಾಡ್ಬೇಕಂದ್ರೆ ಇನ್ವೆಸ್ಟ್ ಜಾಸ್ತಿ ಮಾಡ್ಬೇಕಾಗುತ್ತೆ ಅದಕ್ಕೆ
ಹೌದಾ ಎಷ್ಟಾಗಗ್ಬೋದು ಇನ್ವೆಸ್ಟ್ಮೆಂಟು
ನಾವ್ ಯಾವ್ ತರ ಮಾಡ್ತಿೀವಿ ಅಂತ ಅಂದ್ರೆ ಒಂಥರ ಐಫ ಐ ತರ ಮಾಡ್ತಿೀವಿ ಚೆನ್ನಾಗಿರೋತರ ಮಾಡ್ತಿವಿ ಅಂದ್ರೆ ಆ ಒಂದ ಫೈವ್ ಲ್ಯಾಕ್ ಮೇಲ್ ಆಗುತ್ತೆ
ಫೈವ್ ಲ್ಯಾಕ್ ಹಾ
ಹ್ಮ್
ಹ ನಮ್ಮ್ ಹುಡ್ಗ ಫ್ರೆಂಡ್ ಒಬ್ಬ ಇದಾನ ಹೇಳಿ ಅವನ್ಗೆ ರೆಕಮೆಂಡ್ ಮಾಡ್ತಿವಿ ಏನಾರು ಬಂಡವಾಳ ಹಾಕಂಗಿದ್ರೆ
ಹೌದಾ
ಹಾ
ಹಾ ಹಂಗೆ ನಾರ್ಮಲ್ಲಿ ಮಾಡ್ತೀವಿ ಅಂದ್ರೆ ಅದೇ ಬರೀ ಥಿಂಗ್ಸ್ ಅಷ್ಟೇ ಇಟ್ಕೊಂಡು ಮನೇಲೆ ಮಾಡ್ಕೊಂತೀವಿ ಅಂದ್ರೆ ಒಂದ್ ಟೂ ಲ್ಯಾಕ್ ಆದ್ರೆ ಸಾಕು
ಟೂ ಲ್ಯಾಕ್ಸ್ ಎಲ್ಲ ಆಗುತ್ತಾ ಅದಕ್ಕೆ ಅಕ್ಸ್ಸರೀಸ್ ಅಷ್ಟೊಂದು ಬೇಕಾಗುತ್ತೆನ
ಹ್ಮ
ಅದಕ್ ಬೇಕಾಗಿರೋ ಅಕ್ಸೆಸರೀಸ್ ಅಷ್ಟ್ ಬೇಕಾಗುತ್ತೆನೋ ಅಂದೆ
ಹ್ಮ್
ಮತ್ತೆ ಅವೆಲ್ಲ ಪ್ರಮೋಷನ್ ಎ ಪ್ರಮೋಷನ್ ಎಲ್ಲ ಮಾಡ್ಬೇಕಾಗುತ್ತಲ್ಲಾ
ಮಾಡ್ಬೇಕಾಗುತ್ತೆ ಅದನ್ನು ಎಲ್ಲಾ ಕದಿಯಕ್ ಹೋಗ್ಬೇಕು ಮತ್ತೆ
ಹ್ಮ ಪ್ರಮೋಷನ್ ಮಾಡ್ಬೇಕಾಗುತ್ತೆ ಮತ್ತೆ ಎಂಪ್ಲಾಯಿ ಇನ್ನ ತಗೋಬೇಕಾಗುತ್ತೆ ನೀವು ಹೈರ್ ಮಾಡ್ಬೇಕಾಗುತ್ತೆ
ಹ್ಮ್ ಆತರ ತರ ಎಲ್ಲಾ ಎಂಪ್ಲಯ್ಸ್ ಎಲ್ಲ ತಗೋಬೇಕು ಅಂದ್ರೆ ನಾನು ಫುಲ್ ಪರ್ಫೆಕ್ಟ್ ಆಗ ಕಲಿಬೇಕಾಗುತ್ತೆ
ಹಾ
ಹ ಅಂದ್ರೆ ನಾನೀಗ ಮೇಕಪ್ ಅಷ್ಟೊಂದೇನ್ ಇದು ಮಾಡಲ್ಲ ಅಂತ ಈಗೆಲ್ಲ ಬ್ರೈಡಲ್ ಎಚ್. ಡಿ ಅಂತ ಹೇಳ್ತಾರಲ್ಲ
ಹಾ
ಆತರ ಎಲ್ಲ ಕಲ್ತಿಲ್ಲ ಬರೀ ಬೇಸಿಕ್ ಮೇಕಪ್ ಅಷ್ಟೇನೆ ಇವಾಗ ಸಡನ್ಲಿ ಯಾರು ಇಲ್ಲ ಇದಾಗ್ ಮಾಡ ಮಾಡಕ್ ಯಾರು ಇಲ್ಲ ಅಂದ್ರೆ
ಹ
ಮತ್ತೆ
ಹಾ ಹಾ ಹಾ
ಹ್ಮ್ ಹ್ಮ್
ಏ ಎಚ್. ಡಿ ಅಂದ್ರೆ ಏನಿರುತ್ತೆ
ಮೇಕಪ್ ಅಲ್ಲಿ ಬಾಳ ಇರುತ್ತೆ ಅದು ಎಲ್ಲ
ಹೌದಾ
ಹಾ ಅದನ್ ಕಲಿಬೇಕು ಅಂದ್ರೆನ ಫಿಫ್ಟಿ ತೌಸೆಂಡ್ ಕಲಿಬೇಕು ಬರೀ ಅವು ನಮ್ಮ ಅವ್ರದೇ ಐಟಮ್ ಆಗಿ ನಾವ್ ಬರೀ ಕಲ್ತ್ ಬರೋದಿಕ್ಕೆ ಅಷ್ಟ ಕಟ್ಟಬೇಕು.
ಹೌದಾ
ಹು ಅಲ್ಲಿ ಹೇರಸ್ಟೈಲ್ ಇರುತ್ತೆ ಸ್ಯಾರಿ ಪಿನ್ ಮಾಡೋದಿರುತ್ತೆ ಸ್ಯಾರಿ ಬಾಕ್ಸಿಂಗ್ ಮಾಡೋದಿರುತ್ತೆ. ಅದೆ ವೆಡ್ಡಿಂಗಲ್ಲಿ ಎಲ್ಲಾ. ಮುಂಚೆನೆ ಎಲ್ಲಾ ಸೀರ ಐರನ್ ಮಾಡಬಿಟ್ಟು ಬಾಕ್ಸ್ ಮಾಡ್ಕೊಂತಾರೆನ ನಂಗೆ ಮಾಡಸುತ್ತೆಲ್ಲಾ. ಆ ತರಾ ಕೋಡಿಂಗ್ ಮಾಡೋದು ಹೇರ ಸ್ಟೈಲ್ ಮಾಡೋದು ಮತ್ತಿಗೇ ವೆರೈಟಿ ವರ. ಸಿರೆ ಅದೆಲ್ಲ ಇರುತ್ತೆ. ಮತ್ತೆ ಅದರಲ್ಲಿ ಹ ಮೆಹಂದಿ ಹಾಕಕೆ ಕಲಿಬೇಕು ಅಂದ್ರೆ ಅದಕ ಸಪ್ರೇಟ್ ಕೋರ್ಸ್ ತಗೋಬೇಕು.
ಓ ಫುಲ್ಲು ಬ್ರೈಡಲ್ ಸೆಕ್ಷನೇ.
ಹು
ಒಂದ ಮದುವೆ ಹಿಡಕೊಂಡಬಿಟ್ರೆ ಎಷ್ಟ ಒಂದ ಮದುವೆ ಕಾಂಟ್ರಾಕ್ಟ್ ಎಷ್ಟು. ಎಷ್ಟು ಗೊತ್ತಾ ನಿಮ್ಮಿದು.
ಡೇ ಟೌನ್ ಕಡೆ ಎಲ್ಲಾ ಆದ್ರೆ ಟ್ವೆಂಟಿ ಫೈವ ಆತರಾ ತಗೊತಾರೆ. ಕನಿಷ್ಠಕ್ಕೂ ಟ್ವೆಂಟಿ ಒಳಗ್ ಬರೋದಿಲ್ಲಾ ಆ ಟೂ ಟೈಪ್ ಬೇಕಪ್ಗೆ. ಫ್ರೀ ಟೈಮ್ ಅಂದ್ರೆ ಅವೆಷ್ಟ. ಟೈಮ್ ಮಾಡ್ಸ್ಕೊಂತಾರೆ ಅನ್ನೋದ್ರ ಮೇಲೆ ಕೆಲವೊಬ್ರು ಈಗ ಫೋಟೋ ಮಾಡಸ್ಕೊಂತಾರೆ. ಹ ಕೆಲವರೊ ಕೆಲವರು ಟೂ ಟೈಮ್ಸ್ ಸಾಕು ನಮ್ಗೆ ರಿಸೆಪ್ಷನ್ಗೆ ಮತ್ತೆಮೂಹೂರ್ತಕ್ಕೆ ಸಾಕು ಅಂದ್ರೆ ಅಷ್ಟಕ್ಕೆ. ಅವ್ರ ಎಷ್ಟತಿ ಆಯ್. ಎರಡು ಎರಡ್ ಟೈಮ್ಗಿಂತ ಜಾಸ್ತಿ ಮಾಡಸ್ಕೊಂಡರು ಅಂದ್ರೆ ಟ್ವೆಂಟಿಗಿನ ಜಾಸ್ತಿ. ಸ್ತಿನೇ ಇರುತ್ತೆ.
ಹಾ
ಟೂ ಟೈಮ್ ಮಾಡಸ್ಕೊಂಡು ಅಂದ್ರೆ ಟ್ವೆಂಟಿ ಕಮ್ಮಿ ಮಾಡದೇ ಇಲ್ಲಾ.
ಹಾ ಹಾ ಹಾ
ಟೌನ್ ಕಡೆ ಆದ್ರೆ ಹಂಗ್ ಮಾಡ್ತಾರೆ. ಹಳ್ಳಿ ಕಡೆ ಆದ್ರೂ ಸ್ವಲ್ಪ ಕಮ್ಮಿ ಮಾಡ್ಕೊಂತಾರೆ ಹೂ.
ಅಂದ್ರೆ ಇವಾಗ ಒಂದ ಮೇಕಪ್ಗೆ ಇಪ್ಪತ್ತ ಸಾವಿರ ಅಂತ ಹೇಳತ್ತಿದೀರಾ ಇವಾಗ ನೀವ ಏನಾದರು ಮೆಹಿಂದಿ ಎಲ್ಲ ಮಾಡಕೊಂಡು ಎಷ್ಟು. ಹೇರಸ್ಟೈಲ್ ಎಲ್ಲಾ ನಿಮ್ಮದೆ ಆಗಿದ್ರೆ. ಎಲ್ಲಾ ನಿಮ್ದ ಒಬ್ಬರದ್ದೇ ಕಂಪ್ನಿ ಆದ್ರೆ ಎಷ್ಟು ತಗೋತ್ತೀರಾ ಚಾರ್ಜ್ ಮಾಡ್ತೀರ ಅಂದೆ.
ಎಲ್ಲಾ ಸೇರಿ ಎಲ್ಲಾ ಸೇರಿ ಆದ್ರೆ. ಅದು ಮೆಹಂದಿ ಯಾವ ತರಾ ಹಾಕಸ್ಕೊಂತಾರೆ ಅನ್ನೋದ್ರ ಮೇಲೆ ಡಿಸೈನ್ ಬರುತ್ತೆ ತುಂಬಾ ಚಿಕ್ಕ ಚಿಕ್ಕೋಕೆ ಫುಲ್ಲು ಹ್ಯಾಂಡ ತುಂಬಾ ಎರಡು ಹ್ಯಾಂಡ ತುಂಬಾ. ಮತ್ತೆ ಕಾಲಿಗೆಲ್ಲಾ ಸಗೆತನು ಆಗ್ಬೇಕುಂದ್ರೆ ಬೆಲೆ ಜಾಸ್ತಿ. ಸ್ತಿ ಆಗುತ್ತೆ.
ಒಂದ ಒಂದ್ ಲಕ್ಷ ಎರಡು ಲಕ್ಷಗಟ್ಟ ಹಡಿತರೆನ ಹಂಗಾರೆ.
ನೀ ಒಂದ್ ಲಕ್ಷ ಒಂದ್ ಲಕ್ಷ ತಗೋಣಲ್ಲ ಯಾಗೋ ಒಂದ ತರ್ಟಿ ಫೈವ್ ಅಷ್ಟ ಆಗ್ಬೋದು.
ಹಾ ಹಾ
ಹೂ ಸಾಕಲವೆ ಇಗ ಟೂ ಡೇಸ್ಗೆ. ಇನ್ ದಿನ ಪೂರ್ತಿ ಮಾಡ್ತೀವ. ಹು ಅಂದ್ರೆ ಆತರಾ ಏನಾದ್ರು ಆಡ್ರ ಹಿಡದ್ರೆ. ಹು ನಮ್ಮ ಜೊತೆಗ ಇಬ್ರು ಕರ್ಕೊಂಡ್ ಹೋಗ್ಬೇಕಾಗತ್ತ ಯಕಂದ ಎಟ್ಟಟೈಮ್ಗೆ ಎಲ್ಲಾ ಮಾಡಕ್ ಆಗಲ್ವಲ್ಲಾ. ಒಬ್ರೇನ್ನ ಒಬ್ಬರು ಮೇಕಪ್ ಮಾಡೋರು ಒಬ್ಬರ್. ಸೀರೆ ವುಡ್ಸವರು ಒಬ್ಬರು ಹೇರಸ್ಟೈಲ್ ಮಾಡೋರು ಮೂರ್ ಮಂದಿ ಬೇಕಾಗುತ್ತೆ.
ಮೂರು ಮಂದಿ ಬೇಕಾಗುತ್ತೆ
ಹ್ಮ್ ಮತ್ತೆ ಅವ್ರಿಗೆ ಕೊಡ್ಬೇಕಲ್ವಾ ಚಾರ್ಜಸ್ ಅದ್ರಲ್ಲಿ
ಅದೇ ಅದೆಲ್ಲ ಕಳದ ಒಒಂದ್ ಐದತ್ತು ಸಾವರ ಉಳಿಸ್ಕೋತಿರ
ಹ್ಮ್ ಉಳಿತತಿ ಒಂದ್ ಮೇಕಪ್ ಇಂದ ಇಲ್ಲ ನಾವೇ ಪಸ್ ಮಾಡ್ತೀವಿ ಅಂದ್ರೆ ಅದನ್ನು ನಾವು ಉಣಿಸ್ಕೋಬಹುದು
ಹ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕಷ್ಟ ಆಗುತ್ತೆ ಪ್ರೆಷರ್
ಹಾ ಯಾಕಂದ್ರೆ ಮದುವೆೊಳಗೆ ಬಿಡದೇ ಇಲ್ಲ ಗೊತ್ತಲ್ಲಮಗೆಯ್ಯ ಟಮ್ ಆಯ್ತ ಟೈಮ್ ಆಯ್ತ ಅ್ರ ನಮ್ಮೇಲ್ ಸಜರಾಗ್ತಾ ಇರ್ತಾರೆ ಅವರು ಟೈಮ್ಗ ಬಂದಿರ್ತಾರೆ ಅವವರು ಏನೇನ್ ಮಾಡ್ತವಾರೋ ಏನ ಅಂತ ನಮ್ಮ ಪ್ರೆಷರ್ ಹಾಕ್ತಾರೆ ಸುಮ್ಮನೆ
ಹ್ಮ್ ಅವಾಗ ಏನಾದರು ಹೆಚ್ಚು ಕಮ್ಮಿ ಆದ್ರ ಸುಮನೆ ನಮ್ಮನೇ ಬ್ಲೇಮ್ ಮಾಡಬಿಡ್ತಾರ ಅಂತರ
ಹ್ಮ್
ಅದಕ್ಕೆ ಬೆಟರ್ ನೀವು ಅಡ್ವಾನ್ಸ್ ಹೋಗಿ ಸ್ವಲ್ಪ ಅಡ್ವಾನ್ಸ್ ಸಿಗರೋದು ಎಷ್ಟು ಅಂತ ಇಬ್ಬರು ಮೂರ ಹಿಡ್ಕೊಂಡು
ಹ್ಮ್ ಹ್ಮ್ ಹಂಗ ಇಟ್ಕೊಂಡ್ರು ಬೆಟ್ಟರ್
ಹ್ಮ್ ಹ್ಮ್ ಈಗ ಹೇರ್ ಸ್ಟೈಲ್ ಗೆ ಎಲ್ಲ ಡೂಪ್ಲಿಕಟ್ ಏರ್ ಸ್ಟೈಲ್ ಎಲ್ಲ ಡೂಪ್ಲಿಕಟ್ ಎಲ್ಲ ಅದೆಲ್ಲ ಇನ್ವೆಸ್ಟ್ ಮಾಡಬೇಕಲ್ಲ
ಅಂದ್ರೆ ಏನ್ ಗೊತ್ತಾ ಈಗ ಕ್ಲೈಂಟ್ಸ್ ಅವು ಹೈರ್ಸ್ ಲಾಂಗ್ ಇದ್ರೆ ಹ್ಮ ನಾವು ಇದು ಈಕ್ಕೆಲ್ಲಾ ಇದ ಮಾಡೋದ ಏನ್ ಅವಶ್ಯಕತೆ ಇರಲ್ಲ ಅ ಏರ್ಸ್ ಏನಾದ್ರು ಸ್ಟಾರ್ಟ್ ಇದೆಗ ಮೆ ಕ ಇಲ್ಲ ಅಂದ್ರೆ ಯದ್ರಲ್ಲೇ ಬೇರೆ ತರ ಎಷ್ಟ ಮಾಡ್ಬಿಟ್ಟು ಹಂಗಗೆ ಇದ ಮಾಡದು
ಅಲ್ಲ ಇವ ವಿಕ್ಸ್ ಎಲ್ಲ ರೆಂಟಿಗೆ ಸಿತ ಅಲ್ಲಾ
ಹಾ ರೆಂಟಿ ಸಿಗ್ತವೆ
ಹಾ ಹಾ ಅದೇ ಓನ ಪರ್ಚೇಸ್ ಮಾಡ್ಬೇಕಕ್ ಹದ್ರೆ ಇಷ್ಟ ಆಗುತ್ತೆ
ಆ ನಾವು ಯಾವ್ ತರದ್ರ ಮೇಲೆ ತಗೊಂತೀವಿ ಅನ್ನದ್ರ ಮೇಲೆ
ಹ ಹಾ
ಹ್ಮ್ ಅದೇ ಬಿಚೌಲಿ ಫುಲ್ ಅಂತ ಹೇಳ್ತಾರಲ್ಲ ಅದೇ ಜಡೆ ಹಣಕೊಡ್ತಾರಲ್ಲ ಅದೆಲ್ಲ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ಲ್ಲಾನನೆ ಸ್ಟಾರ್ಟು ಅದ್ರ ಮೇಲನೆ ಒಳಗಿಲ್ಲ
ಹೌದ
ಹ್ಮ್
ಹ್ಮ ಹಾ
ಹ್ಮ್
ಮದ್ವೆ ಅಂತಂದ್ರೆ ಈಗ ಇವಾಗ ಈಗಂತ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾರಪ್ಪಾ ಈಗ ಹಳದಿ ಶಾಸ್ಟ್ರ ಮೆಹಂದಿ ಶಸ್ತ್ರ ಇವೇ ಆಗ್ಬಿಟ್ಟ ಬರೀ ಅವಲ್ಲತ್ಗೂ ಮೇಕಪ್ ಮಾಡ್ಕೊಂಡು ಹದ್ರರು ಎಷ್ಟು ಮೂರ್ ನಾಲ್ಕು ದಿವ್ಸ ಎನ ಏನಾರರು ವೆಡ್ಡಿಂಗ್ ಆಗಿಟ್ರೆ ಮುಗಿದು ಓಯ್ತು ನಿಮ್ದು
ಹ್ಮ್
ಒಂದ್ ವಾರ ಸಿಗುತ್ತೆ ನಿಮಗ್ ಕಾಟ್ರಾಕ್ಟ್ ತರ
ಹ್ಮ್
ಹ್ಮ ನೀ ಯಾವರ ಹಾ
ನಾವ್ ಹೆಂಗ್ ಮಾಡ್ತೀವಿ ಅನ್ನದ್ರ ಮೇಲೆ ನಾವ ಇವಾಗ ಅದು ಒಂದು ಗ್ಂಟಿ ಚೆನ್ನ್ ಮಾಡ್ವಿ ಅಂದ್ರೆ ಅವ್ ಬೇರೆ ಕಡೆ ರೆಫರ್ ಮಾಡಿ ಮತ್ತೆ ಎಲ್ಲದಕ್ಕಿ ಇಂಪಾರ್ಟೆಂಟ್ ಕ್ಲೈಂಟ್ಸ್ ನ ನಾವ್ ಯಾವ ತರ ಮೋಟಿವೇಟ್ ಮಾಡ್ತವಿ ಮತ್ತೆ ಯಾವ್ ತರ ಟ್ರೀಟ್ ಮಾಡ್ತವಿ ಅನ್ನೋದ ನಿ ಬಾಳ ಗೊತ್ತಿರುತ್ತೆ ಹ್ಮ ಹ್ಮ ಅಲ್ಲಿ ಬಂದಿ ಇನ್ನೇನ್ ಮದ್ವೆ ಹೆಣ್ಣಂದ್ರೆ ರೂಮಲ್ ಬಂದೆ ಇರ್ತಾರೆ ಹೌದು ತಾನೆ. ಇಲ್ಲ ನೀವ್ ಅದು ಮುಟ್ಟಬೇಡಿ ಇದು ಮುಟ್ಟಬೇಡಿ ಅಂತ ಹೇಳಿ ಸಿಟ್ ಸಿಟ್ ಆಕ್ಬಿಟ್ರೆ. ಏ ಇವ್ರೇನ್ ಹಿಂಗ್ ಉರ್ಕೊಂತರೆ ಇವ್ರನ್ ಯಾರ್ ಸಜೆಸ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಮನ್ಸ್ಸಲ್ಲೇ ಬೈಕಂತಾರೆ ಮತ್ ನೆಕ್ಸ್ಟ್. ಯಾರಿಗುನು ರೆಫರ್ ಮಾಡಲ್ಲ ಅವ್ರು.
ಅದೇ ಅದೇ ಅಲ್ಲೇ ಡಿ ಪ್ರ್ರಮೋಷನ್ ತರ ಆಗ್ಬಿಡುತ್ತೆ.
ಹಾ ನಾವ್ ಅವ್ರನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡ್ಲಾ ಮಾಡಿದ್ರೆ ಓ ಚೆನ್ನಾಗ್ ಮಾಡ್ ಅದೆ ಮೇಕಪ್ ಒಂದ್ ತಕ್ಷ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ರರು ಪರವಾಗಿಲ್ಲ ಚೆನ್ನಾಗ್ ಮಾತಾಡ್ಸ್ಕೊಂಡ್ ಇಡ್ಬಿಟ್ರೆ. ಹ್ ಚೆನ್ನಾಗ್ ಮಾತಾಡ್ತಾರೆ ಅಂತಾನ ಅಂದ್ರೂ ಪ್ರೆಫರ್ ಮಾಡ್ತಾರೆ ಬೇರೆಯವರಿಗೆ.
ಬಿಹೇವಿಯರ ಆಟಿಟ್ಯೂಡ್ ಎಲ್ಲ ಚೆನ್ನಾಗಿರ್ಬೇಕು ಅಂತೀರಾ.
ಹ್ಮ್ ಮತ್ತೆ ಹೆಂಗಾಯ್ತು ಗೊತ್ತ ನನ್ ಫ್ರೆಂಡ್ ಒಬ್ಳು ಇದ್ಳು ಅಂದ್ರೆ ಅವ್ಳು ನನಿಗೇನೆ ಹೇಳಿದ್ಲು ಮೇಕಪ್ ಮಾಡೋದೀಕ್ಕೆ. ಅವ್ಳ ಮದ್ವೆಗೆ ಅಂದ್ರೆ ನನ್ನ ಮನೆ ಪ್ರಾಬ್ಲಮ್ ಇಂದ ನನಗೆ ಹೋಗಕ್ ಆಗ್ ಇಲ್ಲ ನಾನು ನನಗ್ ಗೊತ್ತಿರೋ ಒಬ್ಳನ್ನ ರೆಫರ್ ಮಾಡಿದ್ದೆ. ಓಕೆನಾ ಅವ್ಳ ಹೆಂಗ್ ಮಾಡ್ಬಿಟ್ಟೊಳೆ ಗೊತ್ತಾ ಈ ಈಗ ಮದ್ವೆ ಹೆಣ್ಣ ಅಂದ್ರೆ ಬರ್ತಾರೆ ಸುಧಾರ್ಸ್ಕೋಬೇಕು ತಾನೆ ಎಲ್ರಿಗೂನು ಕ್ಯುರಾಸಿಟಿ ಇರುತ್ತೆ ತಾನೆ ಮದ್ವೆ ಹೆಣ್ಣ ಅಂದ್ರೆ ಹೆಂಗಿ ತಳೆ ಹೆಂಗ್ ನೋಡ್ಬೇಕು ಅಂತ. ಆತ್ರರ ರೂಮ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಇವಳು. ಅಂದ್ರೆ ಇನ್ನೇನ್ ಮೇಕಪ್ ಮಾಡದು ಅಂದ್ರೆ ಎಲ್ಲ ಐಟಮ್ಸ್ ನು ಹೊರಗೆ ಎತ್ತಿಟ್ಕೊಂಡಿರ್ತಾಳ ಅವ್ನಲ್ಲ ಇದು ಹೆಂಗಿದೆ. ಅಂತ ಹೇಳ್ಬಿಟ್ಟು ಮುಟ್ಟ ನೋಡಕ್ ಹೋಗವ್ರೆ.
ಹಾ
ಇವ್ಳು ಅವ್ರ ಮೇಲೆಲ್ಲ ಗುರಂದ್ ಬಿಟ್ಟವಳೆ ಅಂದ್ರೆ ಹಿ ಮುಟ್ಟಬೆಡ್ರಿ ಅದ ಅದಾಗುತ್ತ. ಇದಾಗುತ್ತೆ ಅಂತ ಎಲ್ರಿಗುನು ಗೊತ್ತಿರುತ್ತ ಇವಾಗ ಯಾರಿಗೆ ಗೊತ್ತಿರಲ್ಲ ಹೇಳು ಅದು ಮುಟ್ಟಿದ್ರೆ ಮೂರ್ಕೋಣ ಹೋಗ್ತವೆ ಇಲ್ವಾ ಅಂತ ಗೊತ್ ಗೊತ್ತಿರಲ್ವಾ ಅಷ್ಟುವಾ ಅವ್ಳು ಅವ್ಳು. ಓ ಎನ್ ಮುಟ್ಟಕ್ಕೆ ಬಿಡಂಗಿಲ್ಲ ಯಾರುನುವ ನಿಮಿಗ್ ಗೊತ್ತಾಗಲ್ವಾ ಮೇಕಪ್ ಮಾಡ್ತಿದೀನಿ ಹೊರಗ ಹೋಗ್ರಿ ಆಮೇಲ್ ನೋಡ್. ಕಮಂತ್ರಿ ಹಂಗೆ ಹಿಂಗೆ ಅಂತ ರೆಗಾಡ್ಬಿಟ್ಟವಳೆ. ಹಾ ಅವ್ಳ ಮದ್ವೆ ಎಲ್ಲಾ ಮುಗ್ದಾದ್ಮೇಲೆ ನನ್ ಫ್ರೆಂಡ್ ನನಗ್ ಕಾಲ್ ಮಾಡಿದ್ಲು ಎ ಹೆಂತೋಳ್ನ ರೆಫರ್ ಮಾಡಿದೀಯ ನೀನು ಎಷ್ಟು ಸಿಟ್ಟಾಗ್ತ ಇದ್ಲು ಗೊತ್ತಾ. ಆ ಮನೇಲೆಲ್ಲವ ಯಾರು ಇಂತೊಣ ಕರ್ಸಿದ್ದೀಯಾ ಅಂತ ನನಿಗ್ ಬೈತಾ ಇದ್ರು. ಅಂತ ಹೇಳಿದ್ಲು ಆಮೇಲಿಂದ ನಾನ್ ಅಕಿ ಕಾಲ್ ಮಾಡ್ದೆ ಅದೆ ಪಿಕಪ್ ಮಾಡಕ್ ಹೋಗಲ್ಲಿಲ್ಲ ಅವಳಿಗೆ. ಈತರ ಮಾಡ್ಬಾರ್ದು ಕ್ಲೈಂಟ್ಸ್ ಹತ್ರ ತುಂಬಾ. ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡ್ಬೇಕು ಅಂತ ಅಂದೆ ಹಂಗಲ್ಲ ನಮ್ ತಿಂಗ್ಸ್ ಎಲ್ಲ ಮುಡ್ತಾ ಇದ್ರು ಹಂಗೆ ಹಿಂಗೆ ಹೇಳಿದ್ಲು
ಹ್ಮ್
ಅದೆ ಏನ್ ಮುಡ್ತಾರೆ ನೋಡ್ತಾರೆ ಇಡ್ತಾರೆ ನೀ ಹಂಗೆ ಹೇಳ್ಬೇಕು ತಾನೇ. ನೀಟಾಗಿ ಎತ್ತಿಡ್ಲಿ ಹಂಗೆ ಅಂತವಾ.
ಹ್ಮ್
ಅದನ್ ಬಿಟ್ಟಿ ಈ ಸಿಟ್ಟಾದ್ರೆ ನೆಕ್ಸ್ಟ್ ಯಾರದ್ರು ನೀನೀಗ ರೆಫರ್ ಮಾಡ್ತಾರಾ ಅಂತ ಅಂದೆ ಅವಗ ಹಂಗ ಅಂದ್ರೆ ಅವ್ರ್ದ. ಅ ಸ್ವಾರಿ ಕೇಳ್ದೆ ಅಂತ ಹೇಳು ಅಂತ ಹೇಳಿದ್ರು. ಏಲ್ಲ ಮುಗ್ದೋದ್ಮೇಲೆ ಸ್ವಾರಿ ಕೇಳಿದ್ರೆ ಏನ್ ಬಂತು ನೆಕ್ಸ್ಟ್ ಕ್ಲೈಂಟ್ ಹತ್ರ ಆತರ ಮಾತಾಡ್ಬೇಡ ಅಂತ ಹೇಳಿದ್ದೆ ನಾನು.
ಒಳ್ಳೆ ಒಳ್ಳೆ ಸಜೆಷನ್ ಕೊಟ್ಟಿದ್ರ ಒಳ್ಳೆ ಅಡ್ವೈಸಬಲು.
ಹಾ ಸರಿ ಆಯ್ತು ತೊಗೊ ಇಡನಾ.
ಹಾ
ಬಾಯ್
ಬಾಯ್